ಐ
ಏನ್ ಮಾಡಿದ್ರು
ನಾವು ಕೂತ್ಕೊಂಡಿದ್ದೀವಿ ನೀವ್ ಏನ್ ಮಾಡ್ತಾ ಇದ್ದೀರಾ
ಹ
ಹಲೋ
ಊಟ ಆಯ್ತಾ ಅಂದೆ
ಹಾ ಆಯ್ತು ನಿಮ್ದಾಯಯ್ತಾ
ಹಾ ಆಯ್ತು ಏನ್ ತಿಂದ್ರಿ ಬೆಳಗ್ಗೆ
ನಾವು ಬೆಳಗ್ಗೆ ಪಲಾವ್ ತಿಂದ್ವಿ ನೀವೇನ್ ತಿಂದ್ರಿ
ನಾವು ಹಿಡ್ಲಿ ತಿಂಧ್ವಿ
ಹೂ ಪ್ರವಾಸ ಎಲ್ಲ ಹೋಗ್ಬೇಕು ಪ್ರವಾಸ ಎಲ್ಲಿ ಹೋಗಬೇಕು ಅಂತ ಇದ್ದೀರಾ -
ಕೆಲ್ಸಿಲ್ಲ
ಪ್ರವಾಸ ಎಲ್ಗೋಗ್ಬೇಕು ಅಂತ ಇದ್ದೀರಾ
ಪ್ರವಾಸ ಇಲ್ಲೇ ಸುತ್ತಾಡ್ತಿದೀವಿ ಹೊರಗೆ ಗೆಳೆಯರ ಜೊತೆ
ಹೂ ನಾವು ಕಾಲೇಜಲ್ಲಿ ಎಕ್ಸಾಮ್ ಇದೆಯಲ್ಲಾ
ಹ
ಓತ್ಕೊತಾ
ಹೌದಾ ಮತ್ತೆ ಹೆಂಗಿತ್ತು ಇವತ್ ದಿನ ಏನೇನ್ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಇವತ್ತು
ಇವತ್ತು ಇವತ್ತು ಹೊರ್ಗಡೆ ಹೋಗ್ಬೇಕು ಅಂತ ಇದ್ವಿ
ಹೌದಾ
ಹಾ ಫ್ರೆಂಡ್ಸ್ ಜೊತೆ
ಹೂ
ಗೆಳತಿಯರ ಜೊತೆ ಹೊರಗಡೆ ಹೋಗಬೇಕು ಅಂತ ನೀವು
ಹೂ ನೀವು ಕನ್ನಡ ಸಿನಿಮಾಗಳ ನೋಡ್ತೀರಾ
ಏನು
ಕನ್ನಡ ಸಿನಿಮಾ ನೋಡ್ತೀರಾ ಅಂದ್ರೆ
ಹಾ ನೋಡ್ತೀವಿ ನೀವು್ ನೋಡ್ತೀರಾ
ಹ್ಮ್ಹೂ ನಿಮ್ಗೆ ಯಾವ್ ಸಿನಿಮಾ ಇಷ್ಟ
ನನಗೆ ಸುದೀಪ್ ಫಿಲಮ್ ಅಂದ್ರೆ ಬಾಳ ಇಷ್ಟ
ಸುದೀಪ್ ಎಂತಕ್ ಇಷ್ಟ ನಿಮ್ಗೆ
ನಮ್ಗೆ ಸುದೀಪ್ ಎಂತಂಕಂದ್ರೆ
ಹೂ
ಹಾ ಅವ್ನು ಬಿಗ್ ಬಾಸ್ ಚೆನ್ನಾಗಿ್ ಆಡಿಸ್ತೇನೆ
ಹ
ಆಮೇಲೆ ಬಡವರಿಗೆ ಸಹಾಯ ಮಾಡ್ತಾನೆ
ಹ
ಅದಕ್ಕಾಗಿ ತುಂಬಾ ಇಷ್ಟ
ನಟಿಿಯಕ ಇಷ್ಟ ನಟಿಯಲ್ ಯಾರ್ ಇಷ್ಟ ಅಂತ.
ನಟಿಯಲ್ಲಿ ಯಾರು ಇಲ್ಲ ನಿಮಿಗೆ.
ನಂಗು ನಟಿಯಲ್ ಯಾರು ಇಷ್ಟ ಇಲ್ಲ. ನಟ ಅಲ್ಲಿ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ.
ಹಾ ರಿಷಬ್ ಶೆಟ್ಟಿ ಅವ್ರಾ.
ಹಾ ಅವ್ರ್ ಇಷ್ಟ.
ನನಿಗೆ ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ ಅಂದ್ರೆ ಇಷ್ಟ ನಿಮಿಗೆ.
ಧೋನಿ.
ಧೋನಿ ನ.
ಹಾ ನಿಮ್ ವಿರಾಟ್ ಕೊಹ್ಲಿ ಎಂತಕ್ ಇಷ್ಟ.
ನಮಗ್ ವಿರಾಟ್ ಕೊಹ್ಲಿ ಅಂದ್ರೆ ಅವ್ನು ನಮ್ಮೂರ್ ಕಡೆ ಅವ್ನ್ ಅಲ್ವಾ.
ನಿಮ್ ಊರ್ ಯಾವ್ದು ಓಕೆ ಓಕೆ ಬಿಡಿ.
ಹ್ಮ ಅವನು ಕ್ರಿಕೆಟ್ ಅಲ್ಲಿ ತುಂಬಾ ಚೆನ್ನಾಗ ಆಡ್ತಾನೆ.
ಹಾ.
ಹಾ. ಅದಕಾಗಿ
ಅದಕಿಸ್ಟ್ ಅದಕಿಸ್ಟಾನಾ.
ಹಾ ಅವ್ನ್ ಸೋಲುದ್ರು ನಮ್ ನನಿಗ್ ಇಷ್ಟ ಗೆಲ್ಲುದ್ರು ಇಷ್ಟ.
ಹಾಗೆ.
ಹಾ ಹಾಗೆ.
ನೀವ್ ಆರ್ಸಿಬಿ ಹಾಗಿದ್ರೆ.
ಹಾ ಆರ್ಸಿಬಿ ಮ್ಯಾಚ್ ಅಂದ್ರೆ ತುಂಬಾ ಖುಷಿಯಾಗಿ ನೋಡ್ತಿನಿ.
ಹಾ.
ವರ್ಷ ವರ್ಷ ಸೆಲೆಬ್ರೇಷನ್ ಮಾಡ್ತೀವಿ.
ಹ್ಮ ವರ್ಷ ವರ್ಷ ಎಲ್ಲಿ ಎರಡ್ ವರ್ಷನೆ ಅಲ ಗೆದ್ದಿರದು.
ಹಾ ಅದು ಎರಡ್ ವರ್ಷದಿಂದನು ನಾನು ಸೆಲೆಬ್ರೇಷನ್ ಮಾಡ್ತಾ ಇದೀನಿ.
ಹಂಗೆ.
ಹ್ಮ್.
ಹ್ಮ್ ಹ್ಮ್ ಇವಾಗ್ ಮಧ್ಯಾಹ್ನ ಏನ್ ತಿಂದ್ರಿ ಊಟ.
ಮಧ್ಯಾಹ್ನ ಇವಾಗ. ದೋಸೆ.
ದೋಸೆ ತಿಂದ್ರ. ಹ್ಮ್ ಹ್ಮ್ ಹ್ಮ್.
ನೀವ್ ಏನ್ ತಿಂದ್ರಿ ಮಧ್ಯಾಹ್ನ.
ನಾವು. ಹಾ ಅನ್ನ ಸಾಂಬಾರ್ ಪೂರಿ ಚಪಾತಿ ಅನ್ನ ಸಾಂಬಾರ್.
ಹಾ.
ನೀವ್ ಹೊರಗಿದೀರಾ ಅನ್ಸುತ್ತೆ. ಹ ಇಲ್ಲ ನಾವು ಮ ಮನೇಲೆ ಇದೀವಿ.
ಹೌದಾ. ಹ್ಮ್ ಹಾ. ಮತ್ತೆೇನ್ ಸಮಾಚಾರ. ಯಾವ್ ಬಣ್ಣ ಇಷ್ಟ.
ಏನ್ರಿ.
ಯಾವ ಬಣ್ಣ ಇಷ್ಟ ಅಂದ್ರ
ನನಗೆ ನೇರಳೇ ಬಣ್ಣ
ಎಲ್ಲ ಬರ್ಣ್ಣ ಎಂತ ದಷ
ನೇಳೆ ಬಣ್ಣ ಅಂದ್ರೆ ಅದು ನನಗೆ ಚೆನ್ನಾಗಿ ಕಾಣ್ಸುತ್ತೆ ಆ ತರ ಡ್ರೆಸ್ ಎಲ್ಲ ಅ
ನೀವು ಇವ್ರ ಕೊರಿಯ ಅವರ್ನ ನೋಡಲ್ಲತ್ತಾನೆ ಅಪ್ಪಿ ತನ್ ಹೇಳಿ ಅವರು ಕೊರಿಯ ಅವರ್ ಇರ್ತಾರೆ ನೋಡಿ ಬಿ ಟಿ ಎಸ್ ಅಂತ
ಹಾ
ಅವರುನ್ನ ನೋಡ್ತೀರಾ ಹಾ ಅವ್ರಗೆ ತುಂಬ ಅವ್ರರು ನೋಡೋರೆಲ್ಲ ತುಂಬಾ ಜನಕ್ಕೆ ಆ ಕಲರ್ ಇತಾನೆ ಇರ್ಲ್ಲದಣ
ಹ್ಮ
ಮತ್ತೆನ್ಸ ನಂಗೆ ಕಾಫಿ ಬಣ್ಣ ಇಷ್ಟ
ಏಕೆ
ಅದೊಂಂತರ ನೋಡಕ್ ಚೆನ್ನಾಗಿರುತ್ತೆ ಒಂಂತರಾ ಇಷ್ಟ ಅದಕ್ಕೆ ಮತ್ತೆ ಇದು ಕಪ್ಪು ಬೆಳಿ ಬಣ್ಣ ಕಲ್ದು ಒಂದ್ ಬಣ್ಣ ಬರುತ್ತೆ ಗೊತ್ತಾ
ಹಾ ನನಿಗೂ ಕಪ್ಪು ಕಪ್ಪು ಬಣ್ಣ ಅಂದ್ರೆ ತುಂಬಾ ಇಷ್ಟ ನಾವು ಜಾಸ್ತಿ ಕಪ್ಪು ಬಣ ಅಲ್ವಾ ಬರ್ಸೋದು
ಹಾ
ಹಾ ಕಪ್ ಕಲರ್ ಜಾಸ್ತಿ ಬಳಸ ಬಳಸದ
ಹಾಗಾ ಮತ್ತೆ ನೀವು ಮಾಂಸಾಹಾರನು ಸಸ್ಯಾಹಾರನು
ನಾವು ಮಾಂಸಾಹಾರಿ
ಹೌದಾ ಮಾಂಸದಲ್ಲಿ ನಿಮ್ಗೆ ನ್ ಇಷ್ಟ
ನನಗೆ ಮಾಂಸದಲ್ಲಿ ಮಟನ್ ಬಿರಿಯಾನಿ
ಮಟನ್ ಬಿರಿಯಾನಿ
ಹಾ ನಿಮ್ಮದ
ಹಾಗೆ ನಮ್ಗೆ ತೋರ್ಕ್ ಇಷ್ಟ
ಹಾ
ಹ ನೀವು ಮಟನ್ ಚಿಕನ್ ಫಿಶ್ ತಿಂತೀರಾ
ಹ
ಮಟನ್ ಚಿಕನ್ ಪಫಿಶ್
ಹಾ ಫಿಶ್ ತಿಂತೀವಿ
ಹೌ
ಹಾಂ ಫಿಶು ಸಾಂಬಾರು ತಿನ್ನಲ್ಲ ಫ್ರೈ ಆದ್ರರೆ ತಿಂತೀವಿ
ಓ ಹಾಗೆ
ಹಾ ಅದು ಆದ್ರೆ ಮುಳ್ಳಿ ಇರ್ತಾವಲ್ಲ ಅದ್ರಲ್ಲಿ
ಹ ಅದ ಬಿಡ್ಸ್ಕೊತೀನ ಅದೇ ಕಷ್ಟ
ಲ್ಲ ಅದಕ್ಕೆ ಇದಾದ್ರೆ ಚೆನ್ನಾಗಿರುತ್ತೆ ಫ್ರೈ ಅದಕ್ಕೆ ಅದಕ್ಕ
ಹೌ ಹಾಗೆ
ನೀವಗ್ ಮತ್ತೆ ಏನೇನ್ ಬರುತ್ತೆ ಮಾಡಕ್ಕೆ
ನಂಗೆ ಮಾಡಕೊಟ್ರೆ ತಿಂತೀನಿ ರೀ ಬಿಟ್ರೆ ಏನ್ ಮಾಡಕ್ಕೊ ಬರಲ್ಲ
ಹೌದಾ ನನಿಗೂ ಎಲ್ಲ ಬರುತ್ತೆ ಮಾಡಕ್ಕೆ ಆದ್ರೂ ಬಿರಿಯಾನಿ ಸೊ ಸ್ವಲ್ಪ ಕಲಿತಾ ಇದ್ದೀನಿ
ಹೌದಾ ಏನಾದ್ೂ ಒಂದೆರಡು ಕೊಡಿ ನಾನ್ ಈ ಸತಿ ಮನ ಮನೆಯಲ್ಲಿ ಈ ಸತಿ ಟ್ರೈ ಮಾಡ್ೀನಿ ನಾನನ್ೈ
ಈ ಸತಿ ನನಗೆ ಹೊತಾಗಿ ಏನು ಏನ್ ಕಲ್ತಿದ್ದೀನಿ ಅಂದ್ರೆ
ಹ
ಹ್ಮ ಉಳ್ಳಿಕಾಲ್ ಚಟ್ನಿ ಗೊತ್ತಾ
ಹಾ ಗೊತ್ತಿಲ್ಲ
ಗೊತ್ತಿಲ್ವಾ
ಹ ಹಾ ಅದ್ ಬಿಟ್ಟು ಮಾಂಸದಲ್ಲಿ ಹೇಳಿ ಏನ್ ಕಲ್ತಿದ್ದೀರಾ ಅಂತ ಅದನ್ ಮಾಡ್ತೀನಿ
ಹಂದ
ಮಾಂಸದಲ್ಲಿ ಏನ್ ಕಲ್ತಿದ್ದೀರಾ ಅದನ್ನ ಹೇಳಿ ಮಾಡ್ತೀನಿ ಅಂತ
ಮಾಂಸದಲ್ಲಿ ನಾನು ಅದೇ ಹೇಳ್ ಕಲತಾ ಇದ್ದೀನಲ್ಲಾ ನನಗ್ ಫೇವ್ರೇಟ್ ಅಂದ್ರೆ ಬಿರಿಯಾನಿ ಅದು ಕಲಿತಾ ಇದೀನಿ ಇನ್ನು ಸ್ವಲ್ಪ ಸ್ವಲ್ಪ ಮಾಂಸದಲ್ಲಿ ಕಬಾಬ್ ಮಾಡಕ್ ಬರುತ್ತಾ ಹೋಗ್ಲಿ
ಹ ಅದ್ ಬರು
ಅದು ಹೇಗೆ ಮಾಡ್ತೀರಾ ನೀವು ನಿಮ್ಮ ಕಡೆ
ನಮ್ ಕಡೆ ನಾವು ಇವಾಗ ಚಿಕನ್ ತಗೋಬಂದು ಧಾವಾದಲ್ಲಿ ಚಿಕ್ಕ ಕಬಾಬ್ ಪೌಡರ್ ತಗೋಬರ್ತೀವಿ ಪುಡಿ ಅಲ್ಲಿ ತಗೋಬಂದು ಚಿಕನ್ಲ್ಲಿ ಬೆರೆಸಿ ಬಿಡೋದು ಅಷ್ಟೇ ಅಷ್ಟ ಎಣ್ಣೆಲ್ ಬಿಡೋದು ಎಣ್ಣಲಿ ಕರ್ದ ಬಿಿಟ್ಟು ತಿನ್ನೋದು ನಾವ್ ಮೊಟ್ಟೆ ಎಲ್ಲ ಹಾಕಲ್ಲ ಕೆಲವರು ಮೊಟ್ಟೆ ಹಾಕ್ತಾರೆ ನಾವ್ ಮೊಟ್ಟೆ ಎಲ್ಲ ಹಾಕಲ್ಲ ನೀವು್ ಮೊಟ್ಟೆ ಹಾಕ್ತೀರಾ ಕಬಾಬ್ಗೆ
ಹಾಕ್ತೀವಿ
ಹ ನಾವ್ ಮೊಟ್ಟೆ ಎಲ್ಲ ಹಾಕಲ್ಲ ಕಬಾಬ್ಗೆ ಅದು ನಾವ್ ಡಾ ಡಾಬಾದಲ್ಲಿ ಡಾಬಾದಲ್ಲಿ ನಾವವು ಪುಡಿ ತರ್ತೀವಿ ಕಬಾಬ್ ಪುಡಿ ಅದ್ ಚೆನ್ನಾಗಿರುತ್ತೆ ಅದಕ್ಕೆ ಮೊಟ್ಟೆ ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಅಂತ ಅಂದಬಿಟ್ಟು ನಾವ್ ಹಾಕೋಲ್ಲ
ಹ್ಮ ನಾವು ಮೊಟ್ಟೆ ಹಾಕ್ತಿೀವಿ ಕಬೇಲ್ ಸೊಪ್ಪ ಹಾಕ್ತಿೀವಿ
ಹ್ಮ ಹಾ
ಎಏಳ್ಳು
ಎಳ್ಳು ಹಾಕ್ತೀರಾ
ಹಾ ಕರೆ ಇದು ವೈಟ್ ಎಳ್ಳು ಬರ್ತಲ್ಲ ಬಿಳಿ ಎಳ್ಳು ಅದ್ ಬಕ್ತಿೀವಿ
ಹ ಹಾ
ಹಾಕಿ ಮೊಟ್ಟೆ ಕಲ್ಸಿಕ್ಕಿ ಮಾಡ್ತೀವಿ ಚೆನ್ನಾಗಿರುತ್ತೆ
ಹೌದಾ ಹಾಗಾದ್ರೆ ಈ ಸತಿ ಮನ್ಯಾಗ ಈ ತರ ಪ್ರಯತ್ನ ಮಾಡ್ತೀನಿ ರರಿ ಹೆಂಗೆ ರುಚಿ ಬರುತ್ತಾ ನೋಡ್ತ
ಹ ಚೆನ್ನಾಗಿರುತ್ತೆ ಮಾಡಿ ಆದ್ರೆ ಒಂದು ಒಂದ ಹಾಫ್ ಅನ್ ಅವರ್ ಬಿಡ್ಬೇಕು
ಹಾ ಅದು ಎಲ್ಲದ್ರಲ್ಲೂ ನನ್ ಮಾಂಸ ಏನೇ ಮಾಡಿದ್ರು ಅದ ಬಿಡ್ಬೇಕೇಕ್ ಬಿಡ
ಹಾ
ಹ್ಮ್ ಮತ್ತೊನ್್ ಚಮತ್ಚಾರ
ಹಲ್ಲ ನಾ ಇದಕ್ಕಿಂತ ಮುಂಚೆ ಎಲ್ಲಿಗೋಗಿದ್ವಿ ಪ್ರ
ಆ
ಇದಕ್ಕಿಂತ ಮುಂಚೆ ಎಲ್ಗೋಗಿದ್ರಿ ಪ್ರವಾಸ
ಇದಕ್ಕಿಂತ ಮುಂಚೆ ನನ್ ಪ್ರವಾಸ ದೊಡ್ ಪ್ರವಾಸ ಅಂತ ಏನಿಲ್ಲ ಹಿಂಗೆ ಚಿಕ್ಕಾಪುಟ ಇಲ್ಲಿ ಇಲ್ಲಿ ಬೆಂಗಗಳೂರಲ್ಲಿ ಸುತ್ತುತ್ತರ್ತೇ
ಹಾ ಬೆಂಗಳೂರಲ್ಲಿ ಏನೇ ನೀ ನೋಡಿದ್ದೀರಾ
ಆ ಮಾಲ್ಗಳು ಎಲ್ಲಾ ಹೋಗಿದ್ದೀನಿ ಎಲ್ಲಾ ಮಾಲ್ಗಳು ಹೋಗಿದ್ದೇನೆ ಆಹ ಇನ್ನ ಗೋಕಾಟಿನ್ ಅಂತ ಮಾಡ್ತಾರೆ ಗೊತ್ತಾ
ಹಾ ಹಾ
ಅದಕ್ ಹೋಗ್ಬೇಕು ಅದ್ ಬಿಟ್ರೆ ಇನೆಲ್ಲ ಹೋಗ ಗ ಬಿಟ್ಟಿದ್ದೀನಿ ಎಲ್ಲಾ ಆಯ್ತು ಇಲ್ಲಿ ಬೆಂಗ್ಗಳೂರಲ್ಲಿ ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕ ಎಲ್ಲಾದ್ರು ನೀವೆಲ್ಲಲ್ಲಿ ಹೋಗಿದ್ದೀರಾ ಬೆಂಗಳೂರಲ್ಲಿ
ನಾವು ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ಜ ಒಯ್ದ ಏನು
ಕಬ್ಬನ್ ಪಾರ್ಕ್ ಅಲ್ಲಿ ಏನಐತಿರಿ
ರಾಗಿಲ್ಲ ಮುಂಚೆ ಇತ್ತು
ಅವಾಗಿತ್ತು ಇವಾಗ ಏನು ಇಲ್ಲ ಕಬ್ಬನ್ ಪಾರ್ಕ್ ಅಲ್ಲಿ ಸುಮನೆ ಹೋಗಿ ನಾವ್ ಕುತ್ಕೊಂಡು ತಿನ್ಕೊಂಡ್ ಬರ್ಬೋದು ಅಷ್ಟೇ
ಹಾ ಲಾಲ್ ಬಾಗ್ ಎಲ್ಲೂ ಚೆನ್ನಾಗಿದೆ
ಹಾ ಯ ಬತ
ಹಾ ಲಾಲ್ಬಾಗ್ ಅಲ್ಲಿ ಅದು ಗಣರಾಜ್ಯೋತ್ಸವ ಏನಾದ್ ಆ ಇದು ಮಾಡುದ್ರೆ
ಹಾ
ಚೆನ್ನಾಗಿರುತ್ತೆ ಅಲ್ಲೆಲ್ಲ ಅದು ಅರಾಮನೆಯಲ್ಲಿ ಎಲ್ಲ ಹೂಗಳಲ್ಲಿ ಎಲ್ಲ ಡೆಕೋರೇಷನ್ ಮಾಡ್ತಾರಲ್ವಾ ಅಲಂಕಾರ
ಹಾ
ಹಾ ಅದೆಲ್ಲ ಚೆನ್ನಾಗಿರುತ್ತೆ
ಹ ಇಸ್ಕಾನ್ಸ್ ನಾವ್ ಇಸ್ಕಾನ್ಗೆಲ್ಲ ಹೋಗಿದ್ದೀವಿ ಆಮೇಲೆ ಇನ್ ಮೆಟ್ರೋ ಇದೆಲ್ಲ ಕವರ್ ಮಾಡಿದೀ ಹೋಗಿದ್ದೀರಾ ನೀವು
ಹಾ ಮೆಟ್ರೋಲ್ಲೂ ಚೆನ್ನಾಗಿರುತ್ತೆ ಮತ್ತೊಮ್ಮೆ ನಿಮ್ಮ ಕರೆಯನ್ನು ಓಸ್ಬೇಕ ಕಲಸುತ್ತೆ ನಿಮ್ಮ ಮಾತನ್ನ ನಡಿ ಧನ್ಯವಾದ
ಧನ್ಯವಾದಗಳು